ಅಲೋ ಹಾ ಶಿವು ಹೇಳೋ ಆರಾಮ್ ಇದ್ಯಾ
ಆರಾಮ್ ನೋಡು ನೀವು
ನಾನು ಆರಾಮ್ ಇದ್ದೀನಿ ನೋಡು ಹೂ ಹ ನಾನ ಮನೆಯಲ್ಲಿದ್ದೆ ನೀನು
ನಾನು ಹಾಸ್ಟೆಲ್
ಏನ್ ಮಾಡಕತ್ತಿಯ
ಹೇ ಟೀ ಕುಡ್ದೆ ಇವಾಗ
ಹು
ಹೇ ಕುತ್ಕೊಂಡು ನೋಡ್ ಸುಮ್ಮನೆ ಹ್ಮ ಬಾಳದಿನ ಆಗತ್ತಲ್ಲ ಮಚ್ಚದಪ್ಪ
ಹಾ ನಾನು ಮಾಡಿರ್ಲಿಲ್ಲ ನೋಡು ಅದೇ ಕಾಲೇಜನ್ ಕೇಳಕ್ ಹಚ್ಬೇಕು ಅನ್ಕೊಂಡಿದ್ದೆ ಕಾಲೇಜ್ ಎಲ್ಲಚ್ಚಮ್ಮ ಅಂತ ಕೇಳಕ್ಕ
ಅದಕ್ಕೆ ಇವಾಗ ಕೇಳ್ಬೇಕು ಅಂತ ಹಚ್ಚಿದೆ
ಹ್ಮ್ ಎಲ್ಲಾ ಚಣ
ಎಲ್ಲ ಹಚ್ಬೇಕು ನೋಡು ಏನ್ ತಗೋಬೇಕಂತ ಅದೇ ಪ್ರಾಬ್ಲಲೆಮ್
ಹ್ಮ ನೀವೆಲ್ಲಟ ಅನ್ನ್ತೀನ ನನಗ ಅನ್ಸುತ್ತ ನೆಕ್ಸ್ಟ್ ಇಂಜಿನಿಯರ್ ಮಾಡಮ್ಮ ಲಿಫ್ಟ್ ಸರಿ ಇಲ್ಲದ ಇಂಜಿನಿಯರ್
ಏನ್ ತಗೋಬೇಕಂತ. ಇಂಜಿನಿಯರಿಂಗಾ? ಇಂಜಿನಿಯರಿಂಗ್ ಅದಕ್ಕೆದ ಎಕ್ಸಾಮ್ ಇರುತಾನೆ.
ಇಲ್ಲ ಅಪ್ಲಿಕೇಶನ್ ಹಾಕದ ಸಿ ಟಿ ಬರಮ್ಮ ಫಸ್ಟ್
ಹ್ಮ್
ಸಿಟಿ ಎಕ್ಸಾಮ್ ಬರ್ಬಿಟ್ಟು ಅದು ಗೋರ್ಮೆಂಟ್ ಸಿಟಿಗೆ ಅಪ್ಲೈ ಮಾಡಮ್ಮ. ಅಲ ಮಾಡ ದರಮ್ಯಾನ್ ರಾಗ
ಅದನ್ನನ್ ತಗೋಕ್ಕಾ ಸೀಟ್ ಹ್ಮ್ ಇಲ್ಲಿ ಸಿಗತಾನ ಅತ ಬರೆ ಕಡೆ ಸಿಗ್ತ
ಸಿ ಟಿ ಅಪ್ಲಿಕೇಶನ್ ಹಾಕೋಣ ಫಸ್ಟು
ಅಪ್ಲಿಕೇಶನಕ
ಹ್ಮ್ ಆಬಟ್ಟ ಅಂದ್ ಸಿಟಿ ಎಕ್ಸಾಮ್ ಅರಮ್ ರ್ಯಾಂಕ್ ನೋಡಮ್ಮ ಎಷ್ಟ ಆಗುತ್ತೆ ಅಂತ
ಹ್ಮ್ ರ್ಯಂಕ್ ಅಲ್ಲಿ ಬಂದ್ರೆ ಯಾವ್ ರ್ಯಾಂಕ್ ಸಿಗುತ್ತೋ ಏನ್ ಸಿಗುತ್ತ ಅಗ್ರಿಕಲ್ಚರ್ ಸಿಗಬೇಕಂತ
ಇಲ್ಲಾಂದ್ರೆ ಆದಷ್ಟು ಚಿಕ್ಕಮಂಗ್ಳೂರು ಆಕಡೇ ಶಿವಮೊಗ್ಗ ಚಿಕ್ಕಮಂಗ್ಳೂರು
ಹ್ಮ್
ಹ್ಮ್ ಈ ಕಡೆ ಎಲ್ಲ ಹಾಕೋಣ ದೂರ ಹೋಗೋಣ
ತಮಸೂರ ಹಲೋ
ಈ ಕಡೆ ಎಲ್ಲ ಹಾಕಂಬಂದತ್ ದೂರ
ಹ ಹ್ಮ್ ಹಾಕ್ಬೇಕ ಮಂತ್ ಆ ಕಡೆ ನಾವ್ ಹೋಗಿ ಈ ಕಡೆ ಎಲ್ಲಾ ನೋಡ್ ಬಾಳ್ ಅಷ್ಟಡ ಆ ಕಡೆ ವದರ್ ಯಾತರದ್ ತನ್ನು
ಹ್ಮ್
ಅಜಸ್ಟ್ ಆಗತ್ತ ಇಲ್ಲ ಅಂತ
ಹ್ಮ್
ಹಲೋ
ಹಾ ಅಡ್ಜಸ್ಟ್ ಆಗುತ್ತೆ ಏನಕ್ಕ ಚೆನ್ನಾಗ್ ಬಟ್ಟ ಕಾಲೇಜು ಕಾಲೇಜ್ ಅಂತ ಬಂದ್ರೆ ಆ ಸೈಡ್ ಚೆನ್ನಾಗಿರುತ್ತಾ ಈ ಕಡೆ ಚೆನ್ನಾಗಿರಲ್ಲ ಅದಕ್ಕೆ ಹೇಳ್ದು
ಅದು ಸರಿ ನಿಮ್ಮ್ ಕಡೆ ಬರೇ ಏನ ಇಲ್ಲ ಆ ಕಡೆ
ಪ್ಯಸಿನ ಸಾಕದ್ಕ ದೂರು ಹೋಗೋಣ
ಹ್ಮ.....
ಕವಿನ ಕೇಳ್ದ ಅವನು ಬರ್ತೀನಿ ಅಂದ ಶಿವ್ ಬಂದ್ರೆ ನಾನು ಬರ್ತೀನಿ ಅಂತ. ಕೇಳಿ ನೋಡು ಬಂದ್ರೆ ಕರ್ಕೊಂಡ್ ಹೋಗೋಣ ಇಲ್ಲಾಂದ್ರೆ ಹೋಗೋಣ ಅಷ್ಟೇ
ಆಗ್ಬೇಕಲ್ಲ ಒಂದ್ ಕಡೆ ಮೂರ್ದು
ಅಲ್ಲ ಆಗತ್ತೆ
ಹೆಂಗ ಆಗುತ್ತೆ
ಸೆಕೆಂಡ್ ಚಾನ್ಸ್ ಅಂತ ಇರುತ್ತೆ ಆಮೇಲೆ ರ್ಯಾಂಕ್ ನೋಡೋಣ ಇಲ್ಲಂಗ ಪ್ರೈವೇಟ್ ಕಾಲೇಜ್ ಕೇಳ್ಬರೋಣ ಫಸ್ಟ್
ಮೂರರ್ ಅವ್ೆ ಪ್ರೈವೇಟ್ ಮತ್ತೆ ಈ ಗವರ್ಮೆಂಟ್ ಸೀಟ್ ಅಂದ್ರೆ ನಿಂದೆ ಬೇರೆಡೆ ಆಗುತ್ತೆ ಮತ್ತೆ ನಮ್ದ ಬೇರೆ ಕಡೆ ಅವಂದು ಬೇರೆ ಕಡೆ ಚೇಂಜ್ ಆಗ್ಬಿಡ್ತ್ ಮತ್ತೆ ಹ.... ದಊರ ಏನ್ ಬೇಡ
ಅಂದ ಒಂದೇ ಕಡೆ ಆಗ್ಬೇಕು ಒಂದೇ ಕಾಲೇಜ್ ಆಗ್ಬೇಕು ಅಂದ್ರೆ
ಹ್ಮ್
ಹ್ಮ್
ಅದೇ ಹತ್ ಮಂತ ಎಲ್ಲ ಹಚ್ಚ ಹಂತ ನ ಮನೇಲಿ ಕೇಳಿದ
ಹಾ ಕೇಳ್ ಕೇಳ್ದ ಹೋಗು ಹ ಯಾರಾರು ಹೋಗ್ತೀರ ನಾನು ಶೀ ವು ಗವಿ ಅಂದೆ
ಹ್ಮ್
ಹ್ಮ ಹೋಗ್ರಿ ಫಸ್ಟ್ ಕಾಲೇಜ್ ನೋಡ್ಕೊ್ ಬರಿ ಒಂದ್ಸರಿ ಹೋಗಿ ನೀವ್ ಹೆಂಗ ಐತ್ಂತ ಅಂತಂದ್ರ ಒಂದ ಸರಿ ಹೋಗ್ ಬರಣ ಕಾಲೇಜ್ ನೋಡಕೆ ಶಿವಮೊಗ್ಗಕ್ಕೆ ಹೋಗಮ್ಮ ಫಸ್ಟ್
ಹ್ಮ....
ಇಲ್ಲ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರ್ ಕಡೆ ಚೆನ್ನಾಗ ಐತೆ ಇಲ್ಲ ಮೂರ್ಡಿ ಮೂಡುಬಿದಿರಿ
ಹ್ಞೂ
ಹ ಅಲ್ಲಿ ಪರವಾಗಿಲ್ಲ ಅಲ್ಲಿ ಚೆನ್ನಾಗೈತೆ ಇಂಜಿನಿಯರ್ ಕಾಲೇಜ್ ಇಂಜಿನಿಯರ್ಲ್ಲಿ ಏನ್ ಮಾಡದು.
ಇಂಜಿನಿಯರ್ ಅಲ್ಲಿ ಮೆಕ್ಯಾನಿಕ್ ಬೇಡ
ನಿಮಗ ಅನುಕೂಲ ಆಗತ್ ನನಗ ಇದಾಗಲ್ಲ ಅದು ಸರ್ಟಿಫಿಕೇಶನ್ ಆಗಲ್ಲ. ಕಂಪ್ಯೂಟರ್ ಇಂಜಿನಿಯರ್ ಮಾಡೋಣ
ಹ್ಮ್ ಇದೇ ಬೆಟರ್
ಊ ಸರಿ... ಹ...
ಮತ್ತ ನನಗ ಅಗ್ರಿಕಲ್ಚರ್ ಓಕೆ ಅನ್ಸುತ್ತ.
ಫಸ್ಟ್ ಇದದು ನೋಡೋಣ ಇದ ಅಗ್ರಿಕಲ್ಚರ್ ಓದ್ಬೇಕಂದ್ರರು ನಾವು ಸಿ ಈ ಟಿ ಬರೀಲೇಬೇಕು
ಎಲ್ಲದಕ್ಕೂ ಬರ್ಲೇಬೇಕು
ಹ್ಮ್ ಸಿ ಈ ಟಿ ನಾನನ್ ಹೇಳಟ ಇಲ್ಲಪ್ಪಾ ಬಿ ಎ ಎಂ ಎಸ್ ಮಾಡೋಣ ಅಂದ್ರೆ ಇಲ್ಲ ಹಚ್ ಬಂದ್ ಬಿಿಡಮ್ರರಿ
ಏ ಲ್ಲೇ
ಬಿ ಎಎಂ ಎಸ್ ಮಾಡೋಣ ಅಂದ್ರೆ ಹುಬ್ಬಳ್ಳಿಳಿಗೆ ಹೋಗ್ಬೇಕು ಚೆನ್ನಾಗೀತೆ
ಹುಬ್ಬಳಿನ
ಹ್ಮ...
ಬಿ ಎ ಎಂ ಎಸ್ ದೂ
ಬಟ್ ನಮ್ ಸೈಡ್ ಪ್ಲೇಸ್ ಆಗತ್ತಲ್ಲಾ ಅಲ್ಟಿಮೇಟ್ಲಿ ಚೆನ್ನಾಗಿರುತ್ತೆ
ಹ್ಮ್
ಹ್ಮ...
ಏನ್ ಮಾಡೋಂದು ಟೆನ್ಷನ್
ಹ್ಮ
ಅಲ್ರಿ ಕೆಳ್ತಾರ ಎನ್ ಮಾಡ್ತಿ ಎನ್ ಮಾಡ್ತಿ ಆನ್ಸರ್ ಮಾಡ್ ಮಾಡ್ ಸಾಕಾಗಿ ಹೋಗೈತಿ.
ಹ ನಮ್ಮನೇಲು ಹಂಗೆ.
ಮುಂದೆ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ.
ಕಂಡೆ ಇಲ್ಲಲ್ಲೋ.
ಕಂಡೆಇಲ್ಲಮ ನಾನು.
ನಮ್ ಕಾಲೇಜ್ ಮುಗಿತ್ತು ಅ ಫೋನು ಮಾಡಿಲ್ಲ ಮನ್ನೆ ಮಾಡಿದ್ದೆ.
ಮಾಡಿಲ್ ನಾನ ಹಂಗ.
ಬಂದಾದ್ರೂ ಹೋಗ್ ಮನೆ ಕಡೆ.
ಹ್ಮ್ ಬರ್ತೀನಿ. ಬಂದ್ ಹೊಕ್ತೀನಿ ಇನ್ ಮೇಲೆ.
ಹ್ಮ್
ನಾ ಬ್ಯಾರೆ ಕಡೆ ಇದ್ದೆ.
ಹ ಮತ್ತ ಅದ್ಕೆ ನನ್ ಕಾಲೇಜ ಹಸ್ತಾನೋ ಇಲ್ಲೋ ಇವ್ನು ಅಂತ ಕೇಳ್ದೆ. ಅನ್ನಕಂಡೆ ನೀನೆ ಹಚ್ದೆ ನೋಡ್.
ಅದೇ ಕೇಳ್ಬೇಕ್ ಕೇಳ್ಬಕ್ ಅಂದೆ ಇವತ್ತ ಕಲ್ತ ಬಂದೈತ್ ಅದ. ಅದ್ಕೆ ಇವತ್ ಹಂಗ ನೆನಪ ಆಯ್ತಾ.
ಹ್ಮ್
ಅದಕ್ಕೆ ಹಚ್ಚದೆ ನಿಂಗ್.
ಹ್ಮ್
ಹ್ಮ್ ಯಾವಾಗ್ ಬಿಡ್ತಾರ ಎಕ್ಸಾಮ ನೀನ್ನು ಕೋಚಿಂಗ್ ಹೊಬೆಕ.
ಕೋಚಿಂಗ ಓದ ಹೋಗೋದ ಬೇಡ ನಾವೂ ಲೈಬ್ರರಿಗ್ ಹೋಗೋಣ ಓದಕ್ಕೆ.
ಹಾ
ಅಲ್ಲೇ ಓದ್ಕೊಳಮ್ ಕೋಚಿಂಗ್ ಏನಕ್ ಬೇಕ್ ನಮ್ಗೆ.
ಕೋಚಿಂಗ್ ಆದ್ರ ರ್ಯಾಂಕಿಂಗ್ ಬರ್ತದ ಅಂತ.
ಅವ್ರಾದ್ರೂ ಅಷ್ಟೇನ್ ಹೇಳ್ಕೊಡಲ್ಲ ರ್ಯಾಂಕ್ ಬರೋಷ್ಟಷ್ಟು ಹ ಹೇಳ್ ಕೊಡ್ತಾರ ಅದೇ ನಮ್ದು ರೆಫರ್ ಮಾಡ್ಬೇಕು. ಓ ಸರಿ ಇಷ್ಟ ದಿನದಾಗಿರೋದು ರೆಫರ್ ಮಾಡಿದ್ರೆ.
ಹ್ಞ ರೆಫರ್ ಅಂತಲ್ಲ ಆ ತರ ಕೋಚಿಂಗ್
ಹ್ಮ್ ಹೋಗೋಣ ಅಂದ್ರೆ ಹೋಗೋಣ ಇಲ್ಲೇ ವಿದ್ಯಾ ವಿದ್ಯಾನಿಕೇತನ ಅಂತ ಕೋಚಿಂಗ್ ಐತೆ.
ಹ್ಞೂ
ಹೋಗ್ ಬರೋಣ ಬೇಕಿದ್ರೆ.
ವಿದ್ಯಾನಿಕೇತನ್ ಹೋಗೋಣ.
ಡೇಟ್ ಆಗತ್ರಿ ಸರ್ ಹ್ಮ್. ಮತ್ತ
ಒಳ್ಳೆ ನೋಡೋಣ ಎಕ್ಸಾಮ್ ಒಂದ್ ಬರಿಯೋಣ ಏನ್ ಆಗತ್ತೆ ಏನಿಲ್ಲ. ಅತ್ತರ್ಥ
ಟೀ ಆಯ್ತಾ.
ಹ್ಮ್ ಗವಿನು ಬರ್ತಾನ
ಶಿವು ಬಂದ್ರೆ ನಾನೇ ಬರ್ತೀನಿ ಅಂತ
ಏ ಮಾಡ್ತಾನೆ
ಹ್ಮ್ ಕ ನೋಡ್ತೀನಿ
ಮಾಡಳ ಕೋ ಹೌ ಅಂದೆ ಒ ಮಾಡ್ಬೇಕು ಹ ಮಾಡೋಣ ತ್ ಬಂದ ಕೇಳೋಣ
ಹ್ಮ್ ಎಲ್ರೂ ಆರಾಮಿದಾರ ಮನೆಯಲ್ಲ
ಹ್ಮ್ ಎಲ್ಲರೂ ಆರಾಮ್ ಅದಾರ ನಿಮ್ಗ ನಿಮ್ ಮನೆಯಲ್ಲಿ
ನಿನ್ನ ಕೇಳಿದರು ಮೊನ್ನೆ
ಹ್ಮ್
ಅವನ ಎಲ್ಲೋ ಇದ್ದಾನೆ ಅವನಗ ಕಾಲೇಜ್ ಏನ್ ಹಸ್ತೀರ ನೀವು ಅಂದ್ರು ಅವನೇನು ಫೋನ್ ಮಾಡಿಲ್ಲ ಮಾಡಿದ್ರೆ ಕೇಳ್ತಿನಿ ಅಂದ್ರೆ ಸುಮ್ಮನೆ ಆದ್ರ
ಹೌ ಹ
ಹ್ಮ್
ಅ ಒತ್ತ ಬಿಟ್ಟೆ
ಹ್ಮ್
ಇ ಒಂದು ಮಾತ ಅಂದ್ರೆ ನೀಟ್ ಬೇರೆದತ್ತಲ್ಲ ಅದು ಏನ್ ಬರ್ಬೇಕು ಏನು ಅಂತ ಲೈಬ್ರೇರಿಗ್ ಹೋಗ್ಬೇಕ ಕೋಚಿಂಗ್ ಹೋಗ್ಬೇಕ ಅಂತ
ಹ್ಮ ನೀನ್ ಅಂತಿರ ಹಂಗತ ಏನಿಲ್ಲ
ಹ್ಮ್ ಬೆಟರ್ ಆಪ್ಷನ್ ನೋಡಣ ಸೆಲ್ಫ್ ಸ್ಟಡಿ ಬ ಬಟ್ ಅನ್ಸರ್ಸಲ್ಲ ಅದುಗಲ್ಲ ಕಂಟ್ರೋಲ್ ಮಾಡದಾರ ಕೋಚಿಂಗ್ ಆದ್ರೆ
ಹಾ ಹಾಸ್ಟಲ್ ಗೋರ್ಮೆಂಟ್ ಸೀಟಗೆ ಅಪ್ಲಿಕೇಶನ್ ಹಾಕಣ ಸಿಗಲಿಲ್ಲ ಅಂದ್ರೆ ಪಿ ಜಿ ಮಾಡ್ಕೋಣ ಅಷ್ಟ
ಹ್ಮ್
ಮತ್ತೇನು ಮಾಡೋದು
ಮತ್ತೆ ಏನ್ ಮಾಡ್ತನ ಅಂತ ಅದೇ ಮಾಡ್ಬೇಕ ಈಗ
ಹ್ಮ್
ಕೋಚಿಂಗ್ ಓಗಬೇಕು
ಹಾ ಹೋಗೋಣ ಅ
ಇರ ಆಗ್ತೈತಿ ಎಂತ ಆೊಂಡ್ ಹೋಗಬೇಕ
ಹ ಕೊಟ್ಬಿಡು ಕೊಟ್ಟ
ಪೋನ್ ಹೆಚ್ಚಿನ ಸರ್ ಗೆ ಮತ್ತ ದುರಿ ಎಲ್ಲ ಮಾಡಿ ಈಗ ಅದು ತೋ ಹೋದರು ಇಲ್ಲ ನಮ
ಮತ್ತೆ
ಹ್ಮ್ ಸಪ ನದ ಅರಾಮ ಮಂದಿರ ಕಡೆ ಎಲ್ಲ ಓದ ಎಷ್ಟು ದಿನ ಹ್ಮ
ನಾನಾ ನಾನ ಎಲ್ಲ ಹೋಗಿಲ್ಲ ನೋಡ ರಜಕ್ಕೆ ಒಂದ್ ನಮ್ ದೊಡ್ಡಮ್ಮಊರ್ ಹೋಗ್ ಬಂದೆ
ಹ್ಮ್
ಆದ್ಮೇಲೆ ಎಲ್ಲೂ ಹೋಗಲಿಲ್ಲ ಹೋಗ ಟ್ರಿಪ್ಪಿಗನು ಹೋಗ್ಲಿಲ್ಲ ಹೋಗ್ ಬರನ ಬಾ ಒಂದ್ಸರಿ ಏ ಲಾಸ್ಟ್ ಕಾಲೇಜ್ ಇಂದ ಹೋಗ್ ಬಂದ್ವಲ್ಲ ಅದೇ ಮತ್ತೆ ನಾವೆಲ್ಲೂ ಹೋಗಿಲ್ಲ
ಎಲ್ರು ಸೇರ್ಬೇಕಲ್ಲ ಎಲ್ರು ಬರ್ಬೇಕಲ್ಲ ಕಾಲೇಜ ಇಲ್ಲಿ ಈಗ ಎಲ್ರ ಬೇರೆ ವರ್ಕ್ ಇರ್ತಾರ ಇಲ್ಲೆಲ್ಲಿ ಹೋಗ್ರ
ಮಂತ್ರಾಲಯಕ್ಕೆ ಹೋಗ್ ಬರೋಣಂತೆ ನಾನು ನೀನು ಗವಿ ಮತ್ತೆ ಕಾವೇರಿ ನಾಲ್ಕು ಜನ ಹೋಗಿ ಬರೋಣ ಅವಳು ಹೇಳ್ತಿದ್ದಾಳೆ ಹೋಗೋಣ ಹೋಗೋಣ ಅಂತ
ಬತರಕ್ಬ
ಅವ್ಳು ಬರ್ತಿದ್ಲೇನೋ ಅವ್ರ ಮನೇಲಿ ಕಳ್ಸಲ್ಲ ಅಷ್ಟು ದೂರ ಕಾಲೇಜ್ಗೆ
ಹ್ಮ್
ಅವ್ರ ಇಲ್ಲೇ ಎಲ್ಲೋ ಲೋಕಲ್ಲೇ ಓದಿಸ್ತಾರಂತೆ ಅದಕ್ಕೆ ಕಳ್ಸಲ್ಲ ಅವ್ಳು ಬಾಳ ಬೇಜಾರಾಗಿ ನೀವ ಅಷ್ಟೇ ಹೋಗ್ ಆತೀರಾ ನೀವು ಮತ್ತೆ ಇದಾಗ ಒಂದಾಗಗ್ತೀರಾ ಅಂತ ಅಂದ್ಲಾ
ಹ್ಮ್
ಇರ್ಲಿ ಬಿಡು ಇಲ್ಲೇ ಹೋದು ಅವ್ರ ಮನೇಲಿ ಬಿಡಲ್ಲ ಕನ್ನವೇನ್ಸ್ ಮಾಡಿದ್ರು ಬಿೇಡಲ್ಲಂತೆ ಇರ್ಲಿ ಬಿಡು ಎಲ್ಲಾದರೂ ಹೋದಿ ಫ್ರೆಂಡ್ ಫ್ರೆಂಡಲ್ಲ
ಹ ಆಯ್ತಗ್ರ ಹೋಗ್ಲಿ ಎರಿ ತಗೋ ನಾನ್ ನಾಳೆ ಮಾಡ್ತೀನಿ
ಹಾಂ ಸರಿ ಹುಷಾರಿದ್ದಾ ಬಾಯ್
ಹ್ಮ ಜಿಬ